ಆರಾಮ್
ನಮಸ್ಕಾರ
ಏನು ಮಾಡತೀಯಾ
ಕೂತಿದ್ದೇನೆ
ಬೆಳಗ್ಗಿನ ನಾಷ್ಟ ತಿಂದೆ
ಹ್ಮ ತಿಂದು ಆಯ್ತು
ಏನ್ ತಿಂದೆ
ಪೂರಿ
ಹೇಗಿತ್ತು
ಚೆನ್ನಾಗಿತ್ತು
ಪೂರಿ ಇಷ್ಟನ ಗೆಳತಿ
ಹೌದು ಇಷ್ಟ ನಿಮಗೆ
ನನಗೂ ಇಷ್ಟ
ಹ್ಮ್ ನೀವು ಎಲ್ಲಿ ಇದ್ದೀರಾ
ನಾವು ನಮ್ಮ ಊರಿಗೆ ಹೋಗುತ್ತಿದ್ದೇನೆ ಇಲ್ಲ ನಿಮಗೆ
ನಮಗೂ ಇಲ್ಲ
ಹೇಗಿದೆ ನಿಮ್ಮ ಜೀವನ
ನಮ್ಮ ಜೀವನ ನರಕದಂತಿದೆ
ಯಾಕೆ ಗೆಳತಿ ಏನಾಗಿತ್ತು
ಏನು ಆಗಿಲ್ಲ
ಮತ್ತ ಯಾಕ ನಾರಕದಂತಿದೆ ಅಂತಿದಿಯಾ
ಮನ್ ದುಡ್ ಪ್ರಾಬ್ಲಮ್
ಹ್ಮ್ ಬಿಡು ಎಲ್ಲ ಸರಿ ಹೋಗುತ್ತೆ
ಓಕೆ ಗೆಳತಿ
ಮತ್ತೆ ಏನ್ ಮಾಡ್ತಿದಯಾ ಯಾಕೆ ಓಡಾಡ್ತಿದಯಾ
ಏನು ಕೆಲಸ ಇಲ್ಲ ಮಾಡುವುದಕ್ಕೆ
ಓ ಹೌದಾ
ಹೌದು
ನಾನ್ ಬಸ್ಸ ಅಲ್ಲಿ ಇದ್ದೀನಿ ಅದ ಇಿಲ್ಲ ಇಲ್ಲಾೆ ನಿ ಮತ್ತೆ ಏನ್ ಸಮಾಚಾರ ಗೆಳತಿ ಹೇಳಿ ನೀವು
ಹ್ಮ್ ಏನ್ ಏನ್ ನಾಷ್ಟ ತಿಂದ್ರಿ
ನಾವು ಇಡ್ಲಿ ನಮ್ಮ ವಸತಿಯಲ್ಲಿ ಇಡ್ಲಿ ಚೆನ್ನಾಗಿರ್ಲಿಲ್ಲ
ಅದಕ್ಕೆ ಊರಿಗೆ ಹೋಗುತ್ತಿದ್ದೀರಾ
ಹೌದು ಗೆಳತಿ
ಯಾವಾಗ ವಾಪಸ್ ಬರುವುದು
ನಾವು ಬಹಳ ದಿನಗಳ ನಂತರ
ಹೌದಾ
ನೀವು ಊರಿಗೆ ಹೋಗೋದಿಲ್ಲವೇ ಯಾಕೆ ೆಫರ್ ಮಾಡಿದ್ದಾರೆ ಅಂತ ತ್ತಾ ಯಾಕೆ ನಿಂಗೆ ಕುಟುಂಬವರು ಅಂದ್ರ ಇಷ್ಟ ಇದ್ದಾವೆ
ತ್ತನೆ
ಹಾ
ಇನ್ ಇಂಟರ್ನೆಟ್ ಸರಿ ಇಲ್ಲ ಅದಕ್ಕೆ ಹೋಗುವುದಿಲ್ಲ
ನೀನು ಬಹಳ ದೂರವಾಣಿ ನೋಡುತ್ತಿದ್ದೀಯಲ್ಲ
ಹೌದು
ಹ್ಮ್ ಮತ್ತೆ ಹೇಗಿದೆ ನೀನು ಎಲ್ಲಿ ಇರುತ್ತೀಯ ಹೇಗಿದೆ ನಿಮ್ಮ ಪ್ರೀತಿಯ ವಸತಿ
ಚೆನ್ನಾಗಿ ಇದೆ ನೀವು ಬಂದು ಸೇರ್ಕೋಬಹುದು
ಹ್ಮ್ ನಮಗೆ ಅಷ್ಟು ಹಣ ಇಲ್ಲ
ಹ್ಮ ನಮಗೆ ಬೇಜಾನ್ ಐತೆ
ಮತ್ತೆ ಹೇಗಿದೆ ಅಲ್ಲಿನ ಭೋಜನ ಮುಂದಿನ ನಿಲ್ದಾಣ ರಾಮ್ ಮೂರ್ತಿ ನಗರ್ ಹ್ಮ್ ಮತ್ತೆ ನೀವು ಪ್ರವಾಸಕ್ಕೆ ಹೋಗಿದ್ದೀಯಾ ಎಲ್ಲಿ ಹೋಗಿದ್ದ ಎಲ್ಲ ಹೋಗಿದ್ರಿ ಹೇಗಿತ್ತು ಅಲ್ಲಿನ ವಾತಾವರಣ ನಮಗೆ ಸ್ವಲ್ಪ ತಿಳಿಸುತ್ತೀರ
ತುಂಬಾ ಚೆನ್ನಾಗಿ ಇತ್ತು ವಾತಾವರಣ ಕೂಡ ವಾತಾವರಣಾನ ಕೂಡ ನಾವು ಬೈಕಲ್ಲಿ ಹೋಗಿದ್ದು
ಹಾ
ತುಂಬಾ ಚೆನ್ನಾಗಿ ವಾತಾವರಣ ನೀವು ಹೋಗಬಹುದು ದುಡ್ಡು ಜಾಸ್ತಿ ಇಡ್ಕೊಂಡು ಹೋಗ್ ಬನ್ನಿ
ಸಂತೋಷವಿದ್ದೆ ನಿಮ್ಮ ಜೀವನದಲ್ಲಿ ಅದೇ ತುಂಬಾ ಸಂತೋಷವಾದ ಪ್ರವಾಸ ಎನಿಸುತ್ತದೆ
ಹೌದು ಮೂರು ದಿನಗಳ ಕಾಲ ಹೋಗಿದ್ದು
ಹ್ಮ್
ಚೆನ್ನಾಗಿ ಇತ್ತು
ಮತ್ತೆ ಹೇಳಿ ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಪ್ರವಾಸ ಹೋಗಿದ್ದೀರಿ ಎಂದ ಹ್ಮ್
ಮೈಸೂರು
ಹ್ಮ್
ನಂದಿ ಬೆಟ್ಟ
ಹ್ಮ್
ಧರ್ಮಸ್ಥಳ
ಹ್ಮ
ಮುರ್ಡೇಶ್ವರ
ಹಾ ಹ್ಮ್ ಹೇಗ ಅನಿಸತ್ತು ಕುಟುಂಬ ಜನರ ಕುಟುಂಬವರ ಜೊತೆ ಹೋಗಿದ್ದಾರೆ ವತ ಪೇ ಕರ್ೂರಿಾದ ಹ್ಮ್ ಹ ಹೇಗಿತ್ತು ಅಲ್ಲಿನ ಪ್ರಸಿದ್ಧ ದೇವರ ಬಗ್ಗೆ ಹೇಳುತ್ತೀರಾ
ಹ ಅಷ್ಟೊಂದು ಗೊತ್ತಿಲ್ಲ
ಹ್ಮ್
ತುಂಬಾ ಚೆನ್ನಾಗಿ ಇತ್ತು
ನೀವು ಬೆಂಗಳೂರು ನಗರದ ಬಗ್ಗೆ ಒಂದೆರಡು ಮಾತು ಹೇಳುತ್ತೀರಾ
ಬೆಂಗಳೂರು ಬಗ್ಗೆ ಹ್ಮ ಬೆಂಗ್ಳೂರ್ ಜೀವನ ಏನ್ ಚೆನ್ನಾಗಿಲ್ಲ ಎಳ್ಳಿ ಜೀವನ ಸೂಪರ್ ತುಂಬಾ ಚೆನ್ನಾಗಿರುತ್ತದೆ
ಹೇಗಿರುತ್ತೆ ಹಳ್ಳಿ ಜೀವನ ನೀವು ನಿಮ್ಮ ಹಳ್ಳಿಯಲ್ಲಿ ಇ ಮಾಡುತ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೆ
ಬೆಳಗ್ಗಿಂದ ಸಂಜೆವರೆಗೆ ತೋಟ ಊಟ ಓಡಾಡದು ಅಷ್ಟೆ
ಏನು ವ್ಯವಸಾಯ ಮಾಡುತ್ತಾರೆ ನಿಮ್ಮ ಪೋಷಕರು
ನಾವು ಟಮೊಟೊ ಹಾಕಿದೀವಿ ಅಡ್ ಅಡಿಕೆ ಹಾಕಿದೀವಿ
ಹ
ತೆಂಗಿನ ಮರಗಳು
ಹ್ಮ್ ಅಡಿಕೆಯಲ್ಲಿ ತುಂಬಾ ಹಣ ಬರುತ್ತದೆ ಅಲ್ಲವೇ
ಸಣ್ಣ ಸಣ್ಣ ಗಿಡಗಳು
ನೀವೇನ್ ಕೆಲ್ಸ ಮಾಡ್ತೀರಾ ನಿಮ್ಮ ಊರಲ್ಲಿ
ನನ್ ಏನು ಮಾಡ
ಯಕೆ
ಮಾಡದ್ನ್ನ ನೋಡದಷ್ಟೆ
ನಿಮ್ಮ ಪೋಷಕರು ಬಯ್ಯುವುದಿಲ್ಲವೇ ಹ್ಮ ಕೆಲಸ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹ
ಆಯ್ತು ಇನ್ಮೇನ್ ಮಾಡ್ತೀನಿ
ಹ್ಮ್ ಮತ್ತೆ ಇಂದಿನ ದಿನ ನಿಮ್ಮ ಕಾರ್ಯ ಏನು
ಕಾರಾರಿಯಾ
ಹ್ಮ ಏನ್ ಮಾಡ್ಬೇಕ ಅನ್ಕೊಂಡಿದ್ದೀರಾ ಈ ದಿನ
ಈ ದಿನ ಸ್ನಾನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೆ
ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ
ವಿಿದ್ಯಾಭ್ಯಾಸ ನಿನ್ನೆ ರಿಸಲ್ಟ್ ಬಂತು ನಿನ್ನೆ ಫಲಿತಾಂಶ ಬಂತು ಎಲ್ಲಾ ಪಾಸ್ ಅದಕ್ಕೆ ಚಿಲ್ಲ
ತುಂಬಾ ಉತ್ತಮ ಫಲಿತಾಂಶ ಬಂದಿದೆ ಅನ್ಸುತ್ತೆ ತುಂಬಾ ಖುಷಿ ಇದ್ದೀರಾ ನಿಮ್ಮ ಧ್ವನಿ ಕೇಳಿ ನಮಗೆಲ್ಲ ತಿಳಿಯುತ್ತದೆ
ಹೌದು ನಮ್ಮ ಗೆಲಸಗು ನಮಕಿನ ಜಾಸ್ತಿ ಬಂದಿದೆ ಏನು ಏನು ಬ ಏನು ಓದಿಲ್ಲ ಹೇಳಿ ಹೇಳಿ ನಮಕಿನ ಜಾಸ್ತಿ ತಗ್ದಿದ್ದಾರೆ ಅವರು
ಅಂಕ ಇಂದ ಅವರ ಬುದ್ಧಿಯನ್ನು ಆಳಲು ಸಾಧ್ಯವಿಲ್ಲ ನಿಮಗೆ ಹೆಚ್ಚು ಬುದ್ಧಿ ಇದೆ
ಅ ಹೌದೌದು ತುಂಬಾ ಇದೆ
ಹ್ಮ್ ಹೇಗಿದೆ ನಿಮ್ಮ ವಿದ್ಯಾಭ್ಯಾಸ
ಚೆನ್ನಾಗಿ ಇದೆ
ಹ
ಒಂದು ರೇಂಜಿಗೆ
ನೀವು ಇವತ್ ಆಕಾಶ ನೋಡಿತೀರಾ ವಾತಾವರಣ ತುಂಬಾ ಪ್ರಶಾಂತವಾಗಿ ಇವತ್ತು ಮಳೆ ಬರುವ ಸಾಧ್ಯತೆ ಇದೆ
ಹೌದು ತುಂಬಾ ಚಳಿ ಚಳಿ ಇದೆ
ನೀವು ಈ ಸಮಯದಲ್ಲಿ ಪ್ರವಾಸಕ್ಕೆ ಹೋಗ ಗುರು ಇಷ್ಟ ಪಡುತ್ತೀರಾ
ಹೌದು ಈ ವ ಈ ವಾತಾವರಣ ಈ ವಾತಾವರಣ ಇರುವುದಕ್ಕೆ ಅಲ್ಲವೆ ಚ್ಚಿಕ್ ಚಿಕ್ಕಮಂಗಳೂರಿಗೆ ಹೋಗಿ ಬಂದಿರವುದು
ಮತ್ತೆ ನೀವು ಎಲ್ಲಾದರೂ ಸಕಲೇಶ್ವರ ಹೋಗಿ ತುಂಬಾ ಚೆನ್ನಾಗಿರುತ್ತೆ
ಸಕಲೇಶಪುರ ನೋಡಿದ್ದೇವೆ ಬೇರೆೇ ಕಡೆ ಹೋಗಬೇಕು
ಹೋಗಿ ತುಂಬಾ ಚೆನ್ನಾಗಿರುತ್ತೆ
ಓಕೆ ಹೋಗುತ್ತೇವೆ
ನಿಮಗೆ ಮಳೆ ಅಂದರೆ ತುಂಬಾ ಇಷ್ಟಾನ
ತುಂಬಾ ಅಂದ್ರೆ ತುಂಬಾ ಇಷ್ಟ ಹ್ಮ್ ನೀವೀಗ ಎಲ್ಲಿ ಇದ್ದೀರಾ
ನಾವು ನಮ್ಮ ಊರಿಗೆ ಹೋಗುತ್ತಿದ್ದೇವೆ ಅದನ್ನೆಲ್ಲ ಹೇಳೋ ಹಾಗಿಲ್
ಓಕೆ
ಹ್ಮ್ ಮತ್ತೆ ಹೇಗಿದೆ ಗೆಳತಿ ನಿನ್ನ ಜೀವನ
ಚೆನ್ನಾಗಿದೆ
ಮುಂದಿನ ನಿಲ್ದಾಣ ಕಸ್ತೂರಿ ನಗರ ನಮ ರೂಟೂ ಚೆನ್ನಾಗಿದೆ ನಮ್ದು ಚೆನ್ನಾಗಿದೆ ನಿಮ್ಮ ಧ್ವನಿ ಕೇಳಿ ನಮಗೆ ತುಂಬಾ ಸಂತೋಷ ಆಗಿತ್ತು
ಓಕೆ ಥ್ಯಾಂಕ್ ಯು ವಂದನೆಗಳು ವಂದನೆಗಳು
ಹ್ಮ್ ನಾವು ನಿಮಗೆ ಮತ್ತೊಂದು ಕರೆಯಲ್ಲಿ ಸಿಗುತ್ತೇನೆ ಧನ್ಯವಾದ ಗೆಳತಿ ನಿಮ್ಮಗ್ ಜೊತೆ ಮಾತನಾಡಿ ತುಂಬಾ ಸಂತೋಷವಾಗಿತ್ತು
ವಂದನೆಗಳು